ಹ
ಜಯಸ್್ರೀಿತ
ಹಾ ಏನಾ
ಕೇಳಸ್ತೈ್ತಾ
ಹಾ ಕೆಲಸದೆ ಕೆಲ್ಸ
ಬಂದಿಲ್ವಾ ಒಂದು
ಹ ಹ ಒ್ ಒಂದಿಲ್ಲ
ಅವನೊಂದ್ಸವಲಪ ಸೈಕ್ ಆಗುತ್ತಲು
ಹ್ಮ
ಇನ್ನ ಎಷ್ಟು ಕಾಲ ಆಯ್ತ ಒಂದು
ಒಂದು ಒನ್ ಏಟಿ ಮಿನಿಟ್ ಎಕ್ಸೀಡ್ ಆಗೈತೆ ಅಂತೆ ಲಿಮಿಟ್ ಬೇರೆ ಟಾಸ್ಕ್ಗೆ ವೈ್ಟಟ್ ಮಾಡ್ಬೇಕು ಬರಗ ಒ ಮ ಎ ಈ ನಂದಿಪ್ಪತ್ ಆಗೋತಿ ಮತ್ತೆ ಊಟ ಹೋಗ್ತಿಿಲ್ಲ
ಮಾಡ್ಬೇಕಲು ಇನ್ನೂ ಮಾಡಿಲ್ಲ
ಕಸ
ಏನ್ ಮಾಡ್ದ
ಹ್ಮ್ ನಂದಾಯ್ತು
ಹ್ಮ್
ಸಾವಿರ ಆಗೈತೆ ಪ್ರೊಸೆಂಗ್ಂದೆ
ಸಾವಿಾರ ಆಗೈ್ತಾ ಒಂದು
ಎಷ್ಟ್ ಕಾಲಗ ತೋ ಹದಿನ ಏನಾಯ್ತು ಏ
ಆ ಒಂದು ತೌಸಂಡ್ ತೋರ್ಸ್ ಆಯ್ತ ಅಕೌಂಟ್
ನಂದ ಹದನಾರು ಸಾವರಿಗೆ ಹೌ ನ ಇದು ಒಂದು ಕ್ಯಿನಾಯ್ ನಾಲ್ಕ ಅಲ್ಲಿ ಇದೆ ಇಪ್ಪತ್ ನಾಲ್ಕ ಅಲ್ಲಿ ಒಂದೇ ಮಾತಾಡವಿ ಮೂರು ಹೋಗ್ಬದು ಷ ಯಾವ್ದ ಬೇಕು ನಿಮಗೆ ್ ಏನುಂಟ ಟಾಸ್ಕ್ ಪ್ರಾಜೆಕ್ಟ್ನ್ ಬಂದೇ ಯಾವ್ ಲಿಸ್ಟ್ ಎಕ್ ಮಾಡ ನಿಮಗೆ ಗೊತ್ತಿಲ್ಲ ಅದು ಏನ್ಿದೆಲ್ಲ ನಾನ್ ವಾಟ್ಸಆಪ್ ಏೋ ಮಾಡಿದಪ್ಪಾ ಇವನಿಂಗ ಮಾಡ್ದ ಸುಮ್ನೆ ಮತ್ತೆ ವಾಟ್ಸಪ್ ಗ್ರೂಪ್ ಜನನ್ ಆಗತನಕ ಟಕ್ಕ ಅಂತ ಟಾಸ್ಕ್ ಬರುತ್ತೆಏನೋ ಗೊತ್ತಿಲ್ಲ ಯಾರಸ ಮಡ ಅಂತ
ಹ್ಮ
ಕಫಡ್
ಓನ ಫ್ರೆಂಡು ತಗದಾಕ್ತಾರಂತ
ಮತ್ತತ್ ಅದ್ ಕೊಡದ್ ಬೇಡತ್ತಾನ ಲೋಕಾಕ್ಷರ ಯಾವ ಲೋಕಾಕ್ಷರ ಯಾರಿ ಗೊತ್ತ ಇದೇ ಕಾರಣಲ್ಲ ಸಮ್ಮ ಸೇಫ್ಟಿಗೆ ಮತ್ತತ್ ಅದು ಹೋಗಿ ಬೇರೆಲ್ಲ ಹೋಗಿ ಮಾಡುವ
ಅಭ ನಾಯ
ಹ ಹಾ ಅದೇ ಮಾತಾಡ್ಬೇಕು
ಮುಗಿತಾ ನಿಂದು ಫೋನ್ ಆ ಫ್ರೆಂಡು.
ಇಲ್ಲಲ್ಲ ಇನ್ನ ಐತಲ್ಲೇ ಇನ್ನ ಇನ್ನ ಹತ್ತೈತಿ ಹೋಗ್ತಿಲ್ಲ ಫೋನ್ ಯಾರಿಗು.
ಎಷ್ಟು ತೋರ್ಸ್ತೖತ್ ಅಕೌಂಟು?
ಸಾವಿರ ತೋರ್ಸಾಯ್ತೆ.
ವಾ ಇಪ್ಪತ್ ಕಾಲ್ಗೆ.
ಹ್ಮ
ಇಪ್ಪತ್ ಕಾಲಿಗ?
ಹ್ಮ್
ಏನೋ ಮಾತಾಡ್ದೆ ಅಷ್ಟ್?
ಹ
ಒಂದು ಒಂದು
ಹ್ಮ ಹ್ಮ್ ಮ ಹ
ಹಾಂ ಹಲೋ
ಹಾ
ಕಾ ಎತ್ಬಿಟ್ಟು ಹಂಗೆ ಇಕ್ಬಿಟ್ಟು ಹಂಗೆ ಇದ್ದ ಮಾತಾಡಿಲ್ಲ?
ಇಲ್ಲ ಮಾತಾಡಿನ್ರಿ.
ಯಾರ್ ಜೊತೆ ಮಾಡ್ದೆ?
ಸುಬ್ಬುಗಳ.
ಹ್ಮ ಅವಂದು ನೈನ್ ಹಂಡ್ರೆಡ್ ಬಂದೈತಂದ ಗಣೇಶ್ದ್.
ಲೇಟ್ ಆಗುತ್ತೆ ನೋಡ್ಕಾ ಓಪನ್ ಮಾಡಿ ಎರಡ್ ತಿಂಗಳಾಯ್ತು ನಂದು. ಹೌದ ನಮ್ ಕಿರಿಯ ಬಸ್ಸಾರು.
ಈಗ ಅಕೌಂಟ್ಗ್ ಬಂದಿಲ್ವ ಪ್ರೊಸೆಸಿಂಗ್ ಅಲ್ಲ ಆಯ್ತಾ?
ಅ ಅದನ ದ ಕರೆ ಹೋಗ್ತಿಲ್ಲ ಅದೇ ಮಿಸ್ ಆಗ್ಬಿಡ್ತು ನೆನ್ನೆ ಇವತ್ತು. ನೆನ್ನೆ ಮೊನ್ನೆನ ಕಾಲೇಜ್ಗೂ ಹೋಗ್ತಿಲ್ವಾ.
ಯಾಕೆ?
ಹೌದು ಹಂಗೆ ಬರ್ತೖತ್ ಯಾಕೊ ಗೊತ್ತಿಲ್ಲ. ಪ್ರೇಮ್ ಅದು ಸ್ಕ್ರೀನ್ ಶಾಟ್ ಪಡ್ದು ಗೂಗಲ್ ಹಾಕಿ ಈತರ ಬರ್ತಾವಿ ಏನು ಅಂತ. ಹ್ಮ ಹ್ಮ ಹ್ಮ್ ಹ್ಮ್್ಮ ತೀಶ್ ನಂಬರ್ ಹೇಳು? ನಾನ್ದೀನಿ ನಂದ್ರದೇ ಹಂಗೆ. ನಿಂದಲ್ಲ ಅಲ್ಲಲ್ಲೇ ಇವಂದದೆ. ಹ್ಮ
ಡಬಲ್ ನೈನ್ ಫೋರ್ ಫೖವ್.
ನಿಂದಲ್ಲ ಬಿಡು ಹಾ. ಏನ್ ರಿಪ್ಲೈ ಕೊಡ್ತಾರ್ ನೋಡಣ, ರಿಪ್ಲೈ ಕೊಡ್ತಾರಾ?
ರಿಪ್ಲೈ ಕೊಡ್ಬೇಕ್ ಮತ್ತೆ.
ಹಾ ಈ ರವಿ ಕಳ್ಸಿದಾರ ಬರ್ತೈತೆ ಅಂತ. ಹಿನಾ ಇಲ್ಲೆ ಊಟ ಊಟ.
ಮಾಡ್ಬೇಕಲೊ ಇನ್ನುೂ.
ಮಾತಾಡ್ಬೇಕಂತ ಹಲೋ
ನೋಟ್ಸ್ ಏನಾದ್ರೂ ಇಕ್ಕಿದ್ಯಾ ಎಂ ಟೂದು.
ಹಾ ಐತೆ. ಆಯಿತೈತೇ ಪಿಡಿಏಫ್ ಐತೆ ಹೌದು.
ಅಂದ್ರೆ ಮಾಡಿಲ್ ಮಾಡಿಲ್ ಬರದಿರೋದು ಐತ್.
ನಾ ಹಾ ನಾನ್ ಬರದಿಲ್ಲ ಆನ್ಲೈನ್ ಡೌನ್ಲೋಡ್ ಮಾಡತೇನಲ್ಲ ಅದ್ನೆ ರೆಫರ್ ಮಾಡಿದ್ದೆ ಅದೇ ಐತೆ ಡಿಲೀಟ್. ಮಾಡಿಲ್ಲ ಇನ್ನ.
ಹ್ಮ್ ಕಳ್ಸ ಇದ್ರೆ.
ಹ್ಮ್ ನೋಡ ಇವಾಗ ಕಳಸ್ತೀನಿ ಸರಿ. ಆಮೇಲ್ ಮರ್ತ್ಹೋಗ್ಬಿಡ್ತೀನಿ.
ಹಾ
ಹ್ಮ್ ಹ್ಮ್ ಹಾ ಕಳಸ್ತ ಇದಿನ್ ನೋಡು ಹಲೋ ಹಲೋ ಹಲೋ ಹ್ಮ್ ಹೇಳ್
ಈಗ್ ಮರಿತನ
ಕೆಳಸ್ತಿದೆಯಾ ಕೆಳಸ್ತಿದೆಯಾ.
ಹಾಂ ಕೆಳಸ್ತೈತಾ.
ಹ್ಮ್ ಕಳಸಿದಿನ್ ನೋಡು. ಹ್ಮ್ ಸೇಮ್ ಟು ತಾನೆ. ಸೆಕೆಂಡ್ ಸೆಮಿಸ್ಟರ್ ತಾನೆ ನೊಟ್ಸು. ಸೆಕೆಂಡ್ ಸೇಮ್ ನೋಟ್ಸ್ ಎನ್ ಹ್ ನ್ಯೂ ಮೈಕಲ್ ಮೇಜಿಕ್ಸು ಈಜಿ ಐತಲ್ಲೊ ಇದ್ರಲ್ಲೆ ಕೊಟ್ಟಿರತರಲ್ಲ ಫಮ್ಲಾ ಬುಕ್ಕಲ್ಲಿ ಐತಲ ಎಲ್ಲಾ.
ಅದು ಮಾಡು. ಒಂದ್ಸಲ ಸಾಯಿ ಜೆಸ್ಮಿಕ್ ಕೇಳ್ ಅವನ್ ಹೇಳ್ತಾನ ಕರೆಕ್ಟಾಗಿ ಏನೇನ್ ನೋಡ್ಕೊಂಡ್ ಬಿಡ್ತಾನ್ ಹ ಯಾಕಂದ್ರೆ ಅವನ್ ಎಲ್ಲ ಎರಡ್ ಎರಡ್ ಸಲ ಓದಿರ್ತಾನ.
ಅವ್ನು ಜಸ್ಟ್ ಪಾಸ್ ಆಗೋನ್ಲೆ.
ಏ ಅವ್ನ ಹಿನಾ ಚೆಕ್ ಮಾಡ್ಸರೆ ಜಾಸ್ತಿನೆ ಕೊಡ್ಬೇಕ್. ತೋ ಜಾಸ್ತಿನೆ ಬರ್ದಾನ ಅವ್ನ
ಹಾ ಕೊಡ್ತಿಲ್ಲ ಅವನೇ ಹೇಳೋನೆ ಇದು ಎಷ್ಟು ಬರದಿನ ನಾ ಮೂರ್ ಮಾಡ ಕ್ಲೀನ್ ಆಗ ಬರ್ ಬಂದ ಏನ ಅಂದ್ರೆ ಆಮೇಲೆ ಹೆಂಗ್ದ್ನೈ ಬರ್ತೇನು ಅರವತ್ ನಾಲ್ಕಗ್ ಬರ್ದಿ ಹದ್ನೆಂಟ ಮೂವತ್ತಾರ ಕೊಡ್ತಾರಂದ್ರೆ ಯಾರಿಗೂ ಸಾಯ ದಸ ಏನೋ ಆಗ್ಬಿಟ್ಟೈತೆ ಹ್ಮ್
ಮ್ಯಾಕ್ಸ್ ಏನೋ ಶಾಪ್ ಆಗ್ಬಿಟ್ಟೈತಿ
ಹ್ಮ ಹ್ಮ ಹ್ಮ ಇಲ್ಲಾ ಪೈಪಲ್ಲಿ ಹೇಳ್ಕೊಳ್ಳಿ ಹ್ಮ್ ಇನ್ನೇನ್ ಮಾಡೋದು ಹೇಳೋಣ ಹ್ಮ್ ಇನ್ನೇನ್ ಮಾಡ್ತೇ ಇವಾಗ
ಹಾಂ
ನೀನನ್ ಮಾಡ್ತೇಯ ನೀನು
ಯಾವಾಗ
ಹ್ಮ್
ಏನ್ ಮಾಡ್ಬೇಕು
ಹೌ ಅದೇ ಏನ್ ಮಾಡ್ತಯ ಅಂತ
ಸ್ಟಾರ್ಟ್ ಮಾಡ್ಬೇಕಲ ಎಂಟು
ಬಂದಿರ್ತವ ಅವ್ರಿಗೆಲ್ಲ ಬಂದ ಇತ ಏನ ಬಂದ ಹ ಬಂದೈತಂತ ತಗೊಂಡ್ರ ಅಕೌಂಟಿಗೆ ಬಂದ ಮೂರು ಸಾವಿರ ತನಕ ಮಾಡರಾವ ಹ್ಮ ರವಿ ಅವರೆಲ್ಲ ಎಷ್ಟು ಮಾಡಿದ್ರು ಯಾರದಾರ ನಿತೀಶ್ ಹ ತೌಸಂಡ್ ತೌಸಂಡ್ ಮಾಡೋತಾನ ಒಬ್ಬೊಬ್ರು ಹ್ಮ್ ಬಿ ಇವನ್ ನಮ್ತಿಲ್ಲ ಅಲ್ಲ ಕಾಸು ಬರುತ್ತನ್ರಿ ಸ್ಟೀಮ್ ಮಾತ್ಡದ ಇವಾಗ ಸ್ಟೀಮ್ ಬಿಜಿದೆನಾ ಎಲ್ಲ ನೀವು ಹಾ ಏನೇನು
ಉಗರು ಭಾಷೆ ಕಲಿತಾ ಇದೆಯಾ
ಏನ್ ಭಾಷೆ
ಉತ್ತರ ಕರ್ನಾಟಕ ಭಾಷೆ
ಹ್ಮ್ ಹಂಗೆ ಬಂದ್ಬಿಟ್ಟೈತೆ ಮಾತಾಡುವಾಗಾನ ಟೆನ್ ಮಿನಿಟ್ಸ್ ಹ್ಮ್
ಹ್ಮ್ ಸಚಿನ್ ಕಲ್
ನೀರಿ ಹ ಹ್ಮ್ ಹೌದು ಹ್ಮ ಹ್ಮ ಅದಾರ ಸ್ವಲ್ಪ ಅವ್ರು ಬೇಡ ಅಂತ ಅವ್ರಿಗೆ
ಅವ್ರ ಹುಡ್ಗೂ ದುಡ್ಡು ಬರುತ್ತೆ ಅವ್ ಮಾತಾಡ್ದಂಗ ಆಗುತ್ತೆ ಇವ್ನು ದುಡ್ಡು ಬರುತ್ತೆ
ಹ್ಮ್ ಹೌದು ಹ್ಮ್ ಚಲ್ಲ ಬರೋ
ಹ್ಮ್ ಎಷ್ಟು ಹತ್ತು ನಿಮಿಷ ಆಯ್ತು ಏನಾಯ್ತು
ಅಷ್ಟೆಲ್ಲ ಓದ್ತಿನ
ಇಂಪಾ ಇಂಪಾ ಅಷ್ಟ್ ಸಾಯಿ ಗೊತ್ತಿರ್ತ ಯಾವ್ದ ಯಾವಂತ ನೀಲಾಗಿ ಮಾಡ್ತ ನಾನು ಅವನ್ ನೋಟ್ಸ್ ಇರ್ತ ಅನ್ಸುತ್ತೆ ಬರ್ದಿದ್ದು ಅದ ಕೇಳ್ ನೋಡ್ ಅವ್ನ್
ಪಿರೇದ್ಯಾ
ಹ್ಮ್ ಹ್ಮ್
ಹ್ಮ್
ಮೊಡ್ಯೂಲ್ ಒಂದು ಪೋಟ್ಟಿ ಫೈವ್ ಪೇಜ್ ಮೊಡ್ಯೂಲ್ ಟೂ ಐವತ್ತು ಪೇಜ್ ಇರುತ್ತೆ
ಚೆನ್ನಾಗ್ ಓದ್ಬಿಟ್ರೆ ಮುಗಿತ್ ಕತೆ
ಹ್ಮ್ ಹ್ಮ್ ಇದು ಕಾಲ್ ಮಾಡೋ ಬದ್ಲು ಬೇರೆ ಏನ ಕೊಡಬೇಕು ಟಾಸ್ಕ್ ಐ ಎಮ್ ನಾಟ್ ಅ ರೋಬೋಟ್ ಟಾಸ್ಕ್ ಕೊ ಮಾಡ್ಬಿಡ್ ಐ ಎಮ್ ನಾಟ್ ಅ ರೋಬೋಟ್ ಗೊತ್ತಾ
ಏನು
ಟಾಸ್ಕ್ ಬರುತ್ತಲ್ಲ ಅವೇ ವೆಬ್ಸೈಟ್ ಕೇಳ್ತಲ್ಲ ಐ ಆಮ್ ನಾಟ್ ಅಲ್ಲೋ ಬಟ್ ಕನ್ಫರ್ಮ್ ಮಾಡ ಅಂತ
ಅಂತವ್ ಕಟ್ರೆ ಮಾಡಲುತ್ತೇ ಬಟ್ನ್ನ
ಊನಪ್ಪ ಈ ಕಾಲು ಆತಾಡ್ತಾನೆ ಇರ್ಬೇಕು
ಹಾ ಹನ್ನೆಡು ನಿಮಿಷ ಆಯ್ತು ಕಟ್ ಮಾಡ್ಲೇನ್